ಹಾ ಏನ್ ಮಾಡ್ತಿದ್ದೀರ
ನಾವು ಹೋಗದ್ತಾ ಇದ್ವಿ ಇವಾಗ ಓದ್ಕೊಂಡು ಹೊರ್ಗಡೆ ಬರೋಣ ಸ್ವಲ್ಪ ಗಾ ಗಾಳಿ ಬೇ ಇತ್ತು ಗಾಳಿ ತಕೋಳೋಕೆ ಹೊರಗಡೆ ಬಂದೆ ಒಂತರ ರೂಮ್ಲ್ಲಿ ಇದ್ದು ಇದಾಗ್ಬಿಟ್ಟಿದೆ ಅಂದ್ರೆ ಫುಲ್ ಹ್ಮ ಏನದು ಉಸಿರು ಆಡೋಕುವೆ ಆಗಲ್ಲ ಹಂಗ್ ಹಾಗಿಬಿಟ್ಟಿದ್ದೆ ಅದಿಕ್ಕೋಸ್ಕರ
ಹು
ಹ್ಮ್
ಅದೇ ಇವತ್ತು ಟಾಪಿಕ್ ಏನಂದರೆ ಸಿ ಇ ಟಿ ನಿಟ್
ಹಾ ಅದು ಸಿ ಇ ಟಿ ನಿನ್ನೆ ಮಾತಾಡಿದ್ವಿ ಅಲ್ಬ ಅಲ್ರೆಡಿ ಹಾ
ಇರ್ಲಿ ತಗೊಳ್ಳಿ ನನ್ನ ಫ್ರೆಂಡ್ ಒಬ್ರು ಸಿ ಇ ಟಿ ಸಿ ಇ ಟಿ ಒಳ್ಳಗೆ ಎಂಥ ಟೆಂತ್ ತಗೊಂಡಿದ್ದಾರೆ
ಟೆಂತ್
ನನ್ನ ಫ್ರೆಂಡ್ ಒಬ್ಬರು ಟೆಂತ್ ಮುಗಿಸಿದ್ದಾರೆ ಟೆಂತ್ ಮುಗಿಸಿದ್ದಾರೆ
ಹಾ
ಆಮೇಲೆ ಏನುಮಾಡಬೇಕು ಪಿ ಯು ಸಿ ನ ಡಿಪ್ಲೊಮಾ ಏನು
ಇಲ್ಲ ಬೆಸ್ಟ್ ಪಿ ಯು ಸಿ ನೆ ಬೆಸ್ಟು ಯ ಬಾಯ್ಸ ಗರ್ಲಾ ಬಾಯ್ನ ಗರ್ಲಾ
ಹ ಬಾಯ್
ಬಾಯ್ ಅಂದ್ರೆ ಡಿಪ್ಲೊಮೊ ಓಕೆ
ಹ್ಮ್
ಹ್ಮ್ ಬಟ್ ಆಮೇಲೆ ಇಂಜಿನಿಯರಿಂಗ್ ಬಂದ್ಮೇಲೆ ಹೆವಿ ಅಮೌಂಟ್ ಜಾಸ್ತಿ ಆಗ್ತತಿ
ಹ್ಮ್ ಎಷ್ಟಾಗುತ್ತೆ
ಇವಾಗ ಎಕ್ಸಾಂಪಲ್ ನಮ್ರಲ್ಲಿ ಡಿಪ್ಲೊಮಾ ತ್ರು ಬಂದಿದಾರಲ್ಲ
ಹ್ಮ್
ಈವಾಗ ಎಲ್ಲಾ ಒನ್ ಲ್ಯಾಕ್ ಫೋರ್ಟಿ ಫೈವ್ ಆಗಿದೆ ನಮ್ದು ಒನ್ ಲಾಕ್ ತರ್ಟಿ ಫೈ ಹ್ಮ
ಹ್ಮ್ ಅದೇ ಪಿ ಯು ಪಿ ಯು ಒಳಗೆ ಏನೇನು ಸಬ್ಜೆಕ್ಟ್ ಇರುತ್ತೆ
ಪಿ ಯು ಅಲ್ಲಿ ನಾವು ನಿಮಗೆ ನಿಮ್ಮ್ ನಿಮ್ಮ ಮೇಲೆ ಡಿಪೆಂಡ್ ಅದು ನೀವು ಪಿ ಸಿ ಎಂ ಬಿ ತಕೊಂತೀರಾ ಪಿ ಸಿ ಎಮ್ ಸಿ ತೊಂತೀರ ಅನ್ನೋದು
ಪಿ ಸಿ ಎಮ ಬಿ ಅಂದರೆ
ಕಲಜಿ ಇರುತ್ತೆ ಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸಾರಿ ಫಿಸಿಕ್ಸ್ ಕೆಮಿಸ್ಟ್ರಿ
ಹ್ಮ
ಆರ್ಟ್ಸು ಬಯಾಲಜಿ
ಪಿ ಸಿ ಎಂ ಸಿ ಅಂದ್ರೆ
ಪಿ ಸಿ ಎಂ ಸಿ ನು ಸೇಮ್ ಅದೆ ಬೈಯೋಲಜಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ
ಹ್ಮ್ ಹೌದ ಏನ್ ಅಡ್ವಾಂಟೇಜು ಪಿ ಸಿ ಎಂ ಬಿ ಪಿ ಸಿ ಎಮ್ ಸಿ ಯಾಕೆ ಡಿವೈಡ್ ಮಾಡಿದ್ದಾರೆ
ಪಿ ಸಿ ಎಂ ಬಿ ಯಾಕೆ ಪಿ ಸಿ ಎಂ ಬಿ ಅಂದ್ರೆ ನೀವು ಡಾಕ್ಟರ್ ಓದ್ತಿರೋ ಸಿ ನಿಮ್ದು ಯಾವುದು ಈಗ ಬಯ ನೀವು ಬಯೋಟೆಕ್ ಓತೀನಿ ಇದು ಇಂಜಿನಿಯರ್ ಆದರೆೆ ಬಯಾಲಜಿ ತಗೊಂಡ್ರೆ ಬಯೋಟೆಕ್ ಈಸಿ ಆಗುತ್ತೆ
ಎಂತ
ಬಯಾಲಜಿ ತಗೊಂಡ್ರೆ ಡಾಕ್ಟರು ಮಾಡ್ಬೋದು ಈ ಕಡೆ ಆಯುರ್ವೇದಿಕ್ ಹಂಗೆಲ್ಲ ಹೋಗುತ್ತೆ
ಹ್ಮ್
ಪಿ ಸಿ ಎಂ ಸಿ ತಗೊಂಡ್ರೆ ಇದ ಇಂಜಿನಿಯರ್ ಮಾಡ್ಬೋದು ಬಯಾಲಜಿ ಡಾಕ್ಟರ್ ಮಾಡ್ಬೋದು
ಓ ಹೌದಾ ನಿಮ್ದ ಯಾವದು
ನಾನನ್ ಪಿ ಸಿ ಎಂ ಬಿ ತಗೊಂಡಿದ್ದೀನಿ ಅಲ್ಲ ನಾನನ್ ತಪ್ಪ ಹೇಳಿದೆೇನೆ ನೋಡ ನಾನ್ ನಿ ಏನೋ ಮಾತಾಡ್ಕಲ್ಲ ತಪ್ಪ ಹೇಳಿದೆೆ
ಏನಂದ್ರೆ ಪಿ ಸಿ ಎಂ ಸಿ ತಗೊಂಡ್ರೆ ಎರಡು ಮಾಡ್ಬಹುದು ಈ ಕಡೆ ಬಯಲಜಿ ಇದು ಇಂಜಿನಿಯರ್ ಕಡೆನೂ ಬರ್ಬಹದು ಬಹದು ಡಾಕ್ಟರ್ ಅದನ್ನು ಹೋಗ್ಬಹುದು
ಇಲ್ಲ ಪಿ ಸಿ ಎಮ್ ಬಿ ಆದ್ರರೆ ಎರಡು ಕಡೆ ಹೋಗ್ಬಹದು ಬಯಲಜಿ ಆದರೆ ಪಿ ಸಿ ಎಮ್ ಸಿ ಆದರೆ ಜಸ್ಟ್ ಇಂಜಿನಿಯರಿಂಗ್ ಕಡೆ ಹೋಗಬೇಕು
ಹಾಗೆ ಕರೆಕ್ಟ್ ಹೇಳಿದ್ದೀನಿ ಕನ್ಫ್ಯೂಷನ್ ಆಗ್ಬಿಟ್ಟಿದೀನಿ ಹ್ಮ್
ಎರಡು ಕಡ ಹೋಗ್ಬಹುದು
ಹ್ಮ ಹ್ಮ
ಟು ರೈಲ್ವೆ ಬೇರೆ ಗೌರ್ಮೆಂಟ್
ಹ್ಮ ಇದಾವೆ ಆಾರ್ಟಿಕಲ್ಚರ್ ಹೋಗ್ಬೋದು ಅಗ್ರಿಕಲ್ಚರ್ ಹೋಗ್ಬೋದು ಸಿರಿಕಲ್ಚರುಂದ್ರ ಇನ್ನೊಂದ ಏನೋ ಫಿಶರಿ ಫಿಶರಿ ಹೋಗ್ಬೋುದು
ಹ್ಮ್ ಅದೇ ಅದೇ
ಹ್ಮ್ ಹ್ಮ
ಹ್ಮ್ ನಿಮ್ ನಿಮ್ ಸಿಸ್ಟರ್ರು
ನಮ್ಮಸ್ ಇನ್ನು ಟೆಂತ್ ನಾನು ಟೆಂತ್ ಇವಾಗ ಎಗ್ಸ್ ಇನ್ನ ಬರಿ ಓದ್ತಿದಾಳೆ
ಹಾ ಏನು ಕೊಡಿಸ್ತೀರಾ ನೆಕ್ಸ್ಟು
ಪಿ ಇ ಪಿ ಯು ಸಿ ನೇ ಮಾಡ್ಬೇಕು ಪಿ ಸಿ ಎಂ ಬಿ ತಗೊಂತೀನಿ ಅಂತಿದ್ದಾಳೆ ವೆಟುರ್ನರಿ ಹೋಗ್ಬೇಕಂತ ಅನ್ಕೊಂಡಿದಾಳೆ
ಗುಡ್ ಗುಡ್
ಹ್ಮ್ ಮತ್ತೆ ನಿಮ್ ಅಕ್ಕ ಏನ್ ಮಾಡ್ತರೆ
ನಮ್ ಅಕ್ಕರ್ದು ಪಿ ಯು ಸಿ ಪಿ ಸಿ ಎಮ್ ಬಿ ಆಗಿತ್ ತ್ತು ಆ ಅದ್ರೊಳಗೆ ಒಂದು ಕೋಡಿಯಾಲಜಿ ರೇಡಿಯಾಲಜಿ ಅಂತ ಡಾಕ್ಟರ್ಸ್ ಒಳಗೆ ಸಪ್ರೇಟ್ ಸೆಕ್ಷ ನ್ ಬರುತ್ತಲ್ಲ ಇಂಟರ್ನ್ಶಿಪ್ ಆದ್ಮೇಲೆ ತಗೊಂತಾರಲ್ಲ ಅದುನ್ ಇವ್ರು ಪಾರ್ಟಾಗಿ ಸ್ಟಾರ್ಟಿಂಗಿಂದನೆ ತಗೊಂಡಿದಾರೆ ಅದ್ರು ಮೇಲೆ ಆ ಎಮ್ ಟೆಕ್ ಮಾಡಿ
ಓಕೆ ಓಕೆ ಓ ಹಂಗೆ ಈಗ ಅವ್ರು ಪೇಶಂಟ್ಸ್ ಚೆಕ್ ಮಾಡ್ತರಾ
ಹಾ ಹೌದು
ನಾರ್ಮಲ್ ಈಗ ಈಗ್ ಗೇಂದ್ರು ಶೀತ ಜ್ವರ ಹಂಗ್ ಆಗಿರುತ್
ಇಲ್ಲ ಅವ್ರಗಲ್ಲ ಆ ಲೈಕ್ ಕು ಊ ಹಾಟ್ಸ್ ಪ್ರಾಬ್ಲಮ್
ಹಾ ಓಕೆ ಓಕೆ ಹ್ಮ್ ಒಂಥರ ಈಗ ಅನಸ್ತೇಶಿಯ ಕೊಡ್ತಾರಲ ಆಥರನಾ
ಪ್ರೆಗ್ನೆಂಟ್ ವುಮೆನ್ಸು ಚೆಕಪ್ಸ್ ಇರುತ್ತಲ್ಲ ಮತ್ ಮತ್ತೆ ಎಲ್ಲರೂ ಫ್ರಾಕ್ಚರ್ಸ್ ಆಗಿರುತ್ ತ್ತಲ ಬೋನ್ಸ್ ಆ ಥರ ಲೈಕ್ ಎಕ್ಸ್ರೇ
ಹ್ಮ್ ಓಕೆ
ಹಾ ಆ ಥರ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್ ಹೌದಾ
ಹ್ಮ್ ಹ್ಮ್ ಮತ್ತೆ ನಿಮ್ಮ ತಮ್ಮಂದ್ರು ಇವಾಗಿನ್ನ ಇದು ಮಾಡ್ಬೇಕು ಇನಾದ್ರು ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತಿದೀರ
ಹ್ಮ್ ಅದೇ ಪಿ ಸಿ ಎಂ ಬಿ ಆಗಿದೆ ಆಪ್ಷನ್ ಎಂಟ್ ಟ್ರಿ ಮಾಡಿದೀವಿ
ಹ್ಮ್
ಹ್ಮ್ ಆಪ್ಶನ್ ಎಂಟ್ರಿ ಮಾಡಿದೀವಿ ಇಂಜಿನಿಯರಿಂಗ್ ಹಾರ್ಟಿಕಲ್ಚರ್ ಎಲ್ಲ
ಹ್ಮ್ ಹ್ಮ್ ಓಕೆ ಓಕೆ
ತನಕ ನೋಡಿ ಮಾಡ್ಬೇಕು
ಓಕೆ
ಈಕ್ಕೆ ಇವಾಗಿನ್ ರ್ಯಾಂಕಿಂಗು ನಮ್ಗೂ ತುಂಬ ಡಿಫರೆನ್ಸ್ ಅಲ್ಲ ಹ್ಮ್
ಇವಾಗಂತು ತುಂಬಾ ಇದು ಇದಾಗಿದ್ ದರ್ ಬಿಡ್ರಿ ಎಷ್ಟ್ ಜಾಸ್ತಿ ಸ್ಟೂಡೆಂಟ್ಸ್ ಆಗ್ಬಿಟ್ಟಿದ್ದಾರ
ಹ್ಮ್ ಹೌದು
ಕಡೆ ಕ ಕಟ್ ಆಫ್ ಬೇರೆ ಜಾಸ್ತಿ ಆಗ್ತೈತಿ
ಅದೇ ಅದೇ
ಅಪ್ಪ ಅವ್ರಿಗೂ ತೊಂದರೆ ಜಾಸ್ತಿ
ಅದೇರೀ ನೀಟ್ ಇಂದಾನೆ ತೊಂದ್ರೆ
ಹ್ಮ್ ಹೌದು
ಹ್ಮ್
ಹ್ಮ ಮತ್ತೆ
ಹ್ಮ ಮತ್ತೆ
ಏನಿಲ್ಲ ನೀವನ ನಿಮ್ದ್ ಹೆಂಗ್ ನಡೀತಿದೆ ಸ್ಟಡೀಸ್ ಎಲ್ಲ
ಗೆ ನಡೀತಾ ಇದೆ ಎಕ್ಸಾಮ್ಸ್ ಇವಾಗ
ಹ್ಮ್ ಹ್ಮ್ ಹ್ಮ್
ಹ್ಮ್
ಎಕ್ಸಾಮ್ಸ್ ನಮ್ದು ಎಕ್ಸಾಮ್ಸ್ ನಡೀತಾ ಇದೆ ಮುಂಚೆ ಎಕ್ಸಾಮ್ಸ್ ಎಲ್ಲ ತುಂಬಾ ಕಡೆ ಓದ್ಬೇಕು ಅಂತ ಅಂತ ಓದಕ್ಕೆ ಮನ್ಸ ಬರ್ತಿಲ್ಲ
ಹೌದ ಹೌದು
ಷ್ಟ ಬೋರಿಂಗ್ ಆಗ್ಬಿಟ್ಟಿದೆ ಅದು ನಾವು ಕ್ಲೀನ್ ಆಗೆ ಕನ್ಸಿಸ್ಟೆನ್ಸ್ ಕುತ್ಕೊಂಡು ಒಂದ ಸ್ವಲ್ಪಓ ಓದಿದ್ರೆ ಸಾಕು ಆರಾಮ್ ತೆಗಿುವೋದು ಇಷ್ಟೇ ಅಂತ
ಹ್ಮ್ ಹೌ ಆದ್ರ ಓದೋದಕ್ಕ ಆಗ್ತಾ ಇಲ್ಲ
ಹ್ಞ ಹೌದು ಬಟ್ ನಮ್ದ ಏನಂದ್ರೆ ಫಸ್ಟ್ ಮೊಬೈಲ್ ಅಡಿಕ್ಟ್ ಇಂದ ಬಂದು ಓದಿದ್ರೆ ಆಾಕ್ತಾರ್ತಿವಿ ಓದ್ಬಹುದು ಅಟ್ಲೀಸ್ಟ್ ಒಂದು ಆ ಒಂದ್ ಅರ್ಧ ದಿನದಲ್ಲಿ ಓದ್ಬೋದು ಮುಗಿಸಬೋದು
ಹ ಇಲ್ಲ ಅಷ್ಟು ಈಸಿಯಾಗಿ ಯಾವ ಸಬ್ಜೆಕ್ಟು ಅರ್ಧ ದಿನದಳ ಮುಗಿಯಲ್ಲ ಹ್ಮ
ಹೇ, ಮನ್ಸ, ಮಾಡಿದ್ರೆ, ಎಂತ, ಮೊಬೈಲ್! ಇರ್ಲಿಲ್ಲ, ಅಂದ್ರೆ, ಆರಾಮಾಗಿ, ಮಾಡ ಓದ್ಬೋದು. ..
ಹ್ಮ್, ಒದ್ಹುಒಧು. ..
ಹ್ಮ .. ಇನ್ವಾಗ
ಎಂಥ ಕನ್ಸಿಸ್ಟೆನ್ಸಿ ಇದ್ರೂ ಮೈಂಡೊಳಗೆ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಕೂರೋದು
ಅದು ಕರೆಕ್ಟ್
ಹಾ ಮತ್ತೆ ಸುಮ್ನೆ ಓದಿದ್ರೆ ಸುಮ್ನೆ ಖಾಲಿ
ಹ್ಮ್ ಹೌದು ನಿಮ್ದು ನಾಳೆ ಯಾವಾಗಿದೆ ಟುಮಾರೋನಾ ಡೇ ಆಫ್ಟರ್ ಟುಮಾರೋನಾ
ತ್ತುುಮರುು
ಹ್ಮ್ ಹ್ಮ್ ಹ್ಮ ಕ ನಮಸ್
ಹ್ಮ್ ಹ್ಮ್
ಏನ್ಯಾಡುತ್ತಾನೆ, ನಮತಾರ. ..
ಹ್ಮ್ಮ್ಹ್ಮ್. .. ಆಟೋನಾಮಸ್, ಏನು, ತುಂಬ, ಅಡ್ವಾಂಟೇಜ್ ಅಂತಾರೆ? ,... ಆದದರಿಂದ, ತುಂಬರೆ, ಅಡ್ರಿಸಡ್, ಡಿಸ್ ಅಡ್ವಾಂಟೇಜ್, ಏನೂ ಇಲ್ಲ. ..
ಓಕೆ, ಓಕೆ, ಹ್ಮ್ಮ್. ..
ಹ್ಮ್. .. ಅದೇನು. ..
ಏನೊ, ಗೊತ್ತಿಲ್ಲ ನೆಕ್ಸ್ಟ್, ಇವಾಗ, ನಾನ್, ಡೇ ಆಫ್ಟರ್, ಟುಮಾರೋ, ಮುಗ್ದ್ರೆ ಇನ್ನ ಆವಾಗಿದ್ದೆ. ..
ಮತ್ತೆ, ಮತ್ತೆ, ಮಂಡೇ, ಟ್ಯೂಸ್ಡೇ, ಇದೆ. ..
ಇಷ್ಟೇ ಯಾವುದಿದೆ? ...
ಆಗ, ಏಐ, ಇದೆ
ಹ್ಮ್ಮ್, ಹ್ಮ್ಮ್. ..
ಹ್ಮ್, ಎಲ್ಲಿಗೆ. ..
ನಿಮಗೆ, ಮಂಡೇನು, ಟ್ಯೂಸ್ಡೇ, ಇದೆ ನೋಡಿಲ ಪುನಃ, ಟೈಮ್, ಟೇಬಲ್, ಮೇ, ಬಿ. ಟ್ಯೂಸ್ಡೇ ಇರ್ಬಹದು, ನಮ್ಧು, ಜಾಬ್. .. ಅಬ್ಬಾ, ಇದೆ. ...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
ಏನೋ, ಪ್ರೋಗ್ರಾಮಿಂಗ್, ಲ್ಯಾಂಗ್ವೇಜ್ ಯಾವದು? ..
ಪಿಯುಸಿನ? ..
ಅಲ್ಲ, ನಂದೂ, ಡೇಟಾ ಸೈನ್ಸ್. ..
ಹ್ಮ್ಮ್, ಹ್ಮ್ಮ್, ಓಕೆ. ..
ಅಂಡು. .. ಏನ್, ಪ್ರೋಗ್ರಾಮಿಂಗ್, ಲ್ಯಾಂಗ್ವೇಜ್, ಮಾಡತಾರೇ, ನಮ್, ಕಾಲೇಜು, ಅಲ್ಲಿ, ಒಂದು ಗೊತ್ತಿಲ್ಲ! ಒಂದ್, ಸ್ವಲ್ಪನು, ಏನು, ಅರ್ಥ, ಆಗಲ್ಲ. ..
.. ಲೈಕ್, ನಮ್ಮ, ಕಾಲೇಜ್, ಲೆಕ್ಚರ್ಸ್ಗೆ, ಬರಲ್ಲ, ಸೊ. ...
ಇಲ್ಲ, ಅವ್ರಿಗೆ, ಗೊತ್ತಿರ್ತತಿತ್ರಿ, ಇ ತಿಂಗಳು, ಎಕ್ಸ್ಲೈನ್, ಮಾಡ್ಬೇಕಷ್ಟೇ! ಅವರು. .. ನಮಗ್, ಅವ್ರ, ಅವ್ರ, ಲೆವೆಲ್ಗೆ, ಅಲ್ಲ, ಅವರು. .. ಲೆವೆಲ್, ಅವ್ರ, ತರ, ಈಗ, ಅವ್ರ, ಥಿಂಕಿಂಗ್, ಲೆವೆಲ್, ಬೇರೆ, ನಮುಥಿಂಕಿಂಗ್, ಲೆವೆಲ್ ಬೇರೆ. ..
ಇಲ್ಲ, ಇಲ್ಲ, ಆ್ಯಕ್ಚುಲಿ! ಅವ್ರಿಗೆ, ಮಾಡಕ್, ಬರಲ್ಲ ನಾವಾಗಿ, ಓದಬೇಕು. ..
ಹ್ಮ್, ಹ್ಮ್, ಹ್ಮ್, ಹೌದು. ..
ಓದಬೇಕು, ನಾವು ಓದಿದ್ರೆ, ಬರೋದು, ಅವರು, ಎಷ್ಟು, ಹೇಳಿಕೊಟ್ರೆ, ಏನು? ..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
ಹ್ಮ್, ನಮಗೆ, ಎಫರ್ಟ್, ಇಲ್ಲ, ಅಂದರೆ, ಅವರು, ಏನು, ಮಾಡಿದ್ರು, ಹೀರೋಣೆ. ..
ಹ್ಮ್. ..
ಹ್ಮ್ಮ್, ಈಗ ಅವ್ರು, ಮಾರ್ಕ್ಸ್, ಕೊಡ್ತಾರೆ! ಅಂತ, ಖಾಲಿ ಶೀಟ್, ಕೊಟ್ಟರೆ, ಜೀರೋನೇ, ಹಾಕಿ. ..
ಹೌದು, ಕರೆಕ್ಟ್, ಹ, ಆದ್ರೆ, ಇನ್ನೊಂದರ, ಒಂದ್ ಸ್ವಲ್ಪ. . ಪ್ರೋಗ್ರಾಮಿಂಗ್, ಲ್ಯಾಂಗ್ವೇಜ್ ಎಂದರು ಬರಿತೀವಿ ಅಂತ ಏ ಸ್ವಲ್ಪ ಸಿಂಟೆಕ್ಸ್. ನೋ ಮಿಸ್ಟೇಕ್ಗಿರುತ್ತೆ ಆದ್ರೆ, ಅದಕ್ಕೆ. .. ಹ್ಮ್, ಅದು ತಪ್ಪ ಕೊಡ್ತಾರ ಇಲ್ಲಾ ನ ಸ್ವಲ್ಪ ಏನು ನೋಡಿಲ್ದಂಗಗೆ ಅಷ್ಟುಂಗ ಬಂದ್ರೆ, ಅಂದ ಕ್ರೈಟಿಯ, ಕೊಡ್ತಾರ? ಅವ್ರು. .. ಅಂತರು
ನೋಡಿ ಅದಕ್ಕೆ ಹೇಳಿದ್ದು ಅವ್ರಿಗೆ ಬರಲ್ಲ ಅಂತ ಹ್ಞ
ಅವ್ರ ಫೀಿನ ಚೆಕ್ ಮಾಡ್ತಾರ ಇಲ್ಲ ಅನ್ಸುದ ಅನ್ಸುದನ್ ಅನ್ಸ್ಕೊಂಡ್ರಿ ಹ್ಮ್
ಲೈಕ್, ಡೀಪಾಗಿ, ಮಾಡಲ್ಲ! ಅನಿಸುತ್ತೆ, ಮೇ, ಬಿ. ..
.. ಹ್ಮ್, ಹ್ಮ್, ಹ್ಮ್, ಸರಿ, ತಕೋಲ್ರಿ. ..
ಹು, ಸರಿ. ..